ಹಲೋ
ಹಲೋ.
ಆರಾಮಾ.
ಹಾ ಆರಾಮ ನೋಡಪ ನೀ ಆರಾಮ.
ಹ್ಮ ಏನ್ ಮಾಡ್ಲತ್ತ.
ಏನ ಇಲ್ಲ ನ ಒಂದ ಜರ್ಕಲ್ ದಬಾರ್ ಹೊಲ್ದಂದು ರೇಷ್ಮೆ ಕಟ್ಟಗಿ
ಈಗಕ್ಕ ಕೇರ್ಕಟ್ಟಕ್ಕ
ಅಲ್ಲ ಸುಮ ಒಲಿ
ಹ್ಮ್ ಎಷ್ಟು ಸಾವಿರ ತಂದೆ ಹೋಗಕ್ಕೆ ಯಾವ್ದ್ರ ಒ ಅದರು ಯ ಹ್ಮ್ ಹ್ಮ್ ಅತ್ತನದಪ್ಪಾ
ಏನು ಇಲ್ಲಣ ಹೊಲಕ್ ಹೋಗಿದ್ದೇವೆ ಕಡಿ ಜರತಿ ಬಿತ್ತದಿತ್ತು
ಹಾ
ತೊಗರಿ ಬಿಟ್ಟು ಬಂಡಿವಿ
ಜಹಲ ಮಡಡೂಲ
ಅ ನೈಂದರಿ ಹಿ ವೇೊಂಡೋಲ
ಉಂಡಿಲ್ಲಾ
ಹ್ಮ್
ಅದುಗೊಂಡ ಬಾವಳ
ಹ್ಮ್ ಗೊರಬಾಳ
ಹಾ
ಬರಬಾಡೋ
ಹ ಮತ್ತ ಕಾಲ ಸ್ಕಲಾವತಾ
ನಿನ್ನೆ ಹೋಗ್ ಬಂದೆವು ಇವತ್ತು ಹೋದಿಲ್ಲ ಇವತ್ಐ್ತರಿಲ್ಲ
ಹ್ಮ್ ಹ್ಮ್ ಇದು ಹಾಗಿದ್ದಿದದು ವಾಟ್ಸಪ್ ಈಗ
ಹ್ಮ ಏನೋ
ಕ ನಿಮ್ದು ಹಷ್ಟದು
ಹಾ ಆಷ್ಟೆಲ್ಲ ಹಾಕೊಂಡ್ಲಾ ಅಪ್ಲಿಕೇಶನ್ ಹಾಕಿ ಪೂರ ಹಾಕನ ಹಕನ
ಯಾರು ಮಂಜು ಯಟ್ ತೋಗೊಂಡಾನ ರಕ್ಕಾ
ರಕ್ಕ ತಕ್ಕ ಏನ್ ತಿಲ್ಲ ನ್ ಅಲ್ಲೇ ಹಾಕೇನ ಅವ್ರ ಬಿಲಿ ಮನೆ ಅಲ್ಲೇ ಹಸ್ಟೆಲ್ಗೆ
ಹ್ಮ್ ಅಂಬ್ಯಂದು ಹ್ಮ್ ಹ್ಮ್ ವಾಟ್ಸಾಪ್ ಕಳಸಿನವೆಲ್ಲ
ಹಾ ಕಳ್ಶನ್ ಕಳ್ಸನ್ ಪಿ ಡಿ ಆಫ್ ಕಳಸನ್
ಈಗ ಎಲ್ಲಿದ್ದೀಗ ಮನ್ಯಾಗಾನ ಹೊಲ್ದಾಗ ಅದಿಯ
ಅ ಖಟಗಿ ತರದತೆ ಹಲದಾಗತ್ತ ದಾದಾರ ಹಲ್ದಾನ ಒನ್ ಹ ಒನ್ ಹ
ಹ್ಮ್ ತಡಾತ ಕರ ಬಿಡುಕೊಂಡ ಬರ ಹಾ
ಇದ ಇಲ್ಲ ನಾ ಹೆಂಡ ಕಾಸು ಮಾಡತನ ಇಲ್ಲ ನಮ್ ಸತ್ಯ ಅ ಮಾಡದ ಹಂಗೆ ಬಿಟ್ಕೊಂಡ ಬರಲ್ಲ ಹಂಗೆ
ನೀ ಹಣ ಕಾಸ ಮಾಡಿ ಇದು ಮಾಡ ಬಂದಿದ್ದನ ಈಗ
ಹ್ಮ್
ಮತ್ ಹ್ಮ್ ಹೆಂಡಿಕಸತ್ತು ಮಾಡಿ ನ ಈಗ ಬಂದೆ ಊರ್ ಕಡೆಗೆ
ಮ ಆಯ್ತಿಂಗ
ಹ್ಮ್ ಅವ್ರಿ ಊರ ಇದಾವ ಗತ್ತ ಅವ್ರಿ ಊರ ಇದತ ಪೈಂಪ್ಲೈ ಮಾಡತ್ ಸ್ವಲ್ಪ ಅ ಒನ್ ಟ್ರಿಪ್ ಅದ ಮಾಡಿ ಬಾರ್ ಹಾಕಿದ್ ಒಂದ್ ಬಂಡಲ್ ನೋ ಬಂಡಲ್ ಕಂಬಿದ್ದ ಬಂದೆವು ಜರ ತೊಗರಿ ಬತ್ತವ್ ನಿನ್ನೆ ಬಿತ
ನಿನ್ನೆ ಆಯ್ತನ ಬಿತ್ತದೆ ಅಲ್ಲ
ಮತ್ತ
ನೀನ್ ನೋಡಪ್ಪಾ ನಿಂದ ಹೇಳ್ಬೇಕಕು ದೊಡ್ಡ ಮಂದಿ
ಫೋನ್ ಅಚ್ಚಲಾಗ್ಯಾರೋ ಮದಲ ನಂಗ ಅಲ್ಲ ಅಲ್ಲ
ಏನಾಗ ಎಲ್ಲ ಹೊಲ್ದ ದಂದಿ ನಿಮ್ದ ಹೊಲ್ಲ ದಂದಿ ನಮ್ದು ಹೊಲ್ದ ದಂದಿ ಆಗಲ್ಲತ್ತ
ಹ್ಮ್ ಹ್ಮ್ ಮತ್
ಹಾ
ಮತೆನಪ್ಪ
ಮನ್ ಇಲ್ಲೋಡಿ ಮಾತು
ಒನ್
ನಾಳೆ ಹಯ್ತ ಕಾಲಜ ಬರ್ತ ಆಾನ
ಹ್ಮ್
ನಾಳೆ ಹ್ತ ಹು ಕಾಲೇಜ್ ಬರ್ತ ನಂದ
ಫೋನಸ್ ಬರ್ತ ಪೋನಸ್ ಲಲ್ಲ
ಬೆಳಿಗೆ ಹಸ್ತಾ ಬರಾತಿ
ಹ್ಮ್ ಮಾಸ್ಕರ್ ಕೇಳಳಕ್ ಬರ್ತ ನೀವ್ ಹೋಗಿರ ಅಂದ್ರ ಮಾಸ್ಕಾರ್ ಕೇಳಿಲ್ ನೀವ್ ಬಂದ ಅಂತೆ
ಬಂದ ತ ಒಪಯ ನ ಇನ್ನ ಬರ್ತಾವ ಇನ್ನ ಒಂದ್ ಇತಿ ಇ ಇನೋ್ೊಂದ್ರ ಐತ ನ ಹೊತವ
ಹಾಡು ದರಕ್ಕ
ಹಾ
ಆಡ್್ದೂರಕ್ಕ
ಹತ್ತದಿನಾರ ಹೊತ ಹು
ಹ್ಮ್ ಹ್ಮ್ ಹ ಆಮೇಲ್ರ ಬರ್ತಾರ ಹ್ಮ್ ಹ್ಮ್ ಆದ್ರೆ ಬರ್ತಾರ ಆಮೇಲೆ
ಹ್ಮ್
ಬಾರಣ ತಡಗು ಬರ್ತ್ತ ಹ್ಮ್ ಅದಕ್ಕೆ ಅದಕ್ಕೆ ಕೇಳತೀನಂಗಣ
ಬರ ಹಗೆ ಹೋಗ್ತಾರ ನಾನಿ
ಆಯ್ತದೆ ಹೋಗಂತರಗ ಬರ್ತ ಊಟ
ಊಟ ಮಾಡಿ ನೋಡಪ್ಪಾ ನಿಮ್ದ
ಹ್ಮ ಅಂದಾ ಯದಪ್ಪಾ
ಅದಕ್ಕ ಇ ಬಾಂದಾರ್ ಹೇಳದಿಲ್ಲ ಮಾನ ಬಾಳ ಹಳ ಹ
ಹ್ಮ್
ಲಕ್ಷ್ಮಲ್ಲಿ ಪತ್ರಿ
ತಲೆ ಮತ್ತ ನಾಕು ತತ್ರಾಣ ಇ ಇದು ಮಾಗ ಗಾಡಿ ಮಾಗ
ಿಪ್ ಓ ಇಪ್ಪತ್ ್ರಿಪ್ ಇದು ಶಾತ್ರ
ಹ್ಮ ಹ್ಮ್ ಎಫೂಲ್ ಜವಾಸ
ಹ್ಮ
ಾತಾ ತ ಬಿಟಲ್ ಟಮಾಟೆ ನ
ಟಮಟೆಗೆ ಬಿಟ್ಟದ ನಿನ್ನೆ
ಯಾವ್ದ
ನಡ್ರಕೊೋ ಎಕೋಣಶ ಎಕೋಣ
ಹ್ಮ್ ಹ್ಮ್
ಎಲ್ಲಂಗಡಿಯರಿ ಆ
ಹ್ಮ್
ಅಂಗಡಿ ಕಡ್ಗ ಬಸ್ತಾ ಯವತಿ ಮಾತ್ತ ಹ
ಹ್ಮ್ ಎಸ ಹ್ಮ ಹ ಹ್ಯಾ ಕಲೋ ಮಾರ ಅದ
ಪಚ ಸು
ಏ ಆನೆಗಾಡಲ್ಲಾ
ಹ್ಮ್
ಹಮದು ಬಳ ಹತಾರ ಪಂಚೀಸ ರೂಪೆ ಕಲೋತ ಒ ಲೋಡ ಆಗಾವ
ನಿದು ಅನಗಡ ಆಯ್ತು
ಹ್ಮ್
ಮನು ಪ ರಕ್ಕನ ರಕ್ಕ
ಹ್ಮ್ ನಮ್ಕ್ದು ವ್ರ್ತ ಮಾಾಲ ಚಿಗ
ನಂ ಹೆಂಗ ಒ ಬ ಅಳಿಕೆ ಮುಂದ್ ಏನ ಇಲ್ಲಿರುತ್ತ ಕಲಂಗಡಿ
ಹೌ
ಬಾಿಕೆ ಅಂದ್ರೆ ಸುಮ್ತು ಆಡಾವ ಕಲಕಡಿ ನಾವ ನಂಗ
ಇಬಡ ಹಣ ಸುರಿಕೊಂಡ ಬಂದಾನ ಹತ್ತಪ್ಪ ನ ಬಾಳ
ಆಯ್ತ್ ತಾರ್ ಹೊಡಿಬೇಕು ಸುತ್ತಮುತ್ತ ಕರೆಂಟ್ ಇಳಸ್ಬೇಕು
ತಾರ ಹುಡು ಕರೆಂಟ್ ಇಳಿಸಿದವ ಅದಕ್ಕೆ ಸುಮ ಯಾವ್ರೆ ಸೆಟೆಂಗ್ ಹೊತ್ತ ಬಿಡತಿ
ಅ ಹೇಳಾದ ಅವ ರೀ ಸಲ್ತುಮತ್ತಿನವರ
ಹೇಳಿದ ಸುತ್ತಮುತ್ತ ಯಾರು ಹುಲ್ಲ ಮನ ಮಾಡು ಕದ ಟಾಂಗಾ
ಕನ್ಸದು ಕರೆಂಟ್ ಇ ಕೆಳ ಹಚ್ಚ ನೆಲಕ್ ಆ ಿನ ಆರ್ಕಿನಲ್ಲ ಕಣ ಕೆಳ ಇಲ್ಲ ಅದ ಏನ ಅದ ಏನ್ ತಾಳ ಹಾಕಡು
ಅದೇ ಸೋಲಾರದು ಚಾಟ ಚಾಟಾನದು
ಅದಕ್ಕೆ ಒಂದು ತಾರ್ ಹಾಕದು ನೆಲಕ್ ಹಚ್ಚೋದು ತಾನೆ ತಾನ ನೆಲಕ್ ಆರ್ತಿಂಗಾಯಿ ಚಟ್ ಚಟ್ ಚಾರ
ಕರೆಂಟ್ ಅನ ಲೋಪ ಸೋಲಾರ ಹತ್ತ
ಹಾ
ಕರೆಂಟ್ ಅನ್ನಾಲ ಅವಾಗ ಬಿ ಚಟ ಚಟ
ಅದೇ ಆರ್ ತಿಂಗ್ ಆದತ ಅದು
ಹ್ಮ್ ಮತ್ತೀರಾ ಕರಾಣ ನೆಲಗ್ ಬಿಡಿತ್ತ ಹಸೀತ್ಂದ್ರ
ಹಾ ಶೀತ ಅಂದ್ರೆ ನೆಲೆ ಕಿಡಿತವ ಮಳೆ ಬತ್ತಾ ಹರರಣ ಆತ
ಹ್ಮ್ ಹ್ಮ್ ಮತ್ತ ಏ ನಿವಂತಲ ನಿವಂತಲ
ವಂತದ ಅವಣಪ್ಪಾ
ಹ್ಮ್
ಏನ್ ಊರಿಗೆ ಊರಿಗೆ ಹೋಗ್ ಬರ್ತಾ ಅಂದಿಲ್ಲ ಇವತ್ತ
ಅಲ್ಲಿ ಹೋಗದ್ತೇವನೇನ ಎಲ್ಲಿ ಹೋಗಿಲ್ಲ ಅಕ್ಕೆ ಹೋಗಿದತ್ತ ಜ ಕಾಡೆಗದು ಅಣ್ಣ ಹುಡ ತ ಹುಲ್ಲಿದು ಹುಡೆದುಕದು
ಅತಣ
ಹ್ಮ್
ಅದೇ ಯಾವ ಹುಲ್ಕ ಮಾಡದ ಏನು ಸ್ವಂತ
ಮಾಡಿವಲ್ಲ ಕೆಲ್ಸ ಉಂದ ನಮ್ದ ಎಲ್ಲ ನಿವಂತ ಒಂದು ಆರ್ಯಕರ್ತ ಅವ್ರ ಬಿ ಇಡ ಒಂದ ಎರಡ್ಕರ್ ಲ್ಲ ಇಟ್ಟ ಪೇಪರ್ ಹಾಕದ ಒಂದ್ಕ ಅವ್ರ ಇದ ಒಂದ್ ಎಕರ್ ಸಂತದ ಮತ್ತ ನ ಚ ನಿಮ್ಮ ತೊಣಪ್ಪ ಅಲ್ಲಾ ನಿಮ್ದೇ ಹೇಳ್ಬೇಕ ಏನ್ರ ನಮ್ಗೀಗ ಎಲ್ಲ ನಿಮ್ದು ಹೇಳ್ಬೇಕ ಈಗ ನಮ್ದು ನಮ ನಿವ ಅಂತ್ದು ಪೂರಾಗ ಬರನಾ ಮಾಡ್ದ ಬರ್ಲಿದ ನನಾ ಆಯ್ತು ಅದೊ್ ಸತ್ತತಿ ಬಂದ್ ಅಡ್ರ ಮೇಲೆ ಕಟ್ಟ ಆಗಪ್ಪ ಮಳಿ ಹಂಗೋ ಹಿಂಗದ್ರ
ಹಾ
ಹಿಂಗಾದ್ರ ಹೆಯಾಂಗ ಮಳಿ ಬಾ ಬಾಡಲ್ಲ
ಹಾ ಏನ್ ಮಾಡದು ಹಂಗೆ ಸುಮ್ದ ತೆಲಕ್ಕೆಚ್ ಬಿತದಸ
ಹ್ಮ್ ಹ್ಮ್ ಬಾಹಣದಪ್ಪ ನಿಂದ ಇ ಏನ ತರಕ ಗೊತ್ತಲವು
ಏನು
ಅದು ಇದು ಅದಕ್ಕಂತ ನಿಂದ್ ಹಾಸ್ಟೆಲ್ ಅಲ್ಲಿ ಕ್ಸ್ ಆತತ್ತಲ ಇಲ್ಲತ್ತ ಕೇಳಿದಿ
ಮತ್ತ್ ಹೇಳ್ಯರ ಇನ ನೋಡ ಇನ್ನ ಲಿಸ್ಟ್ ಬರ್ತಲ್ಲ ಇನ್ನ ಲಿಸಸ್ ಬರ್ ಗತ್ತತ್
ಹ್ಮ್ ಜರ ಬರ್ಲಿ ಅಂದ್ರರ ರೊಕ್ಕ ಕೊಟ್ಟಮ ಕುಡಜರ
ಇಲ್ಲ ಅಲ್ಲಿ ಬರ್ಕೊಂಡದಂದ್ ಪತ್ರ ಬರ್ಕೊಂಡ ಹಕೊಂಡ ಅಲ್ಲಿ ಬಿ ಆರ್ ಪಾಡ್ಲಿಕ್ಕೆಲ್ಲ ಸಹ ಮಾಡ್ಕೊಳ್ಳೋದು ಒಯ್ಯದವು
ಬದಕೇ ಕುಡಾದಲ್ಲಿ ವರಣ ಕೇಗ
ಹ್ಮ್ ಬಿಹಾರ್ ಪಾಟ್ಲ ಅಗನ್ ಸಂಬಂ ಹಪಿ ಅದು ಬಿಜಾ ಪುರಐತಿ ಇದು ಅ ಗುಲಬುರ ಡಿಸ್ಟ್ರಿಕ್ಟ್
ನೀವ ಅನಸರ ಏನು ಪಾಟೀಲಿ ಹತ್ನಾಳ
ಯತ್ನಾಳ ಹ ಯತ್ನಾಳ
ಹ್ಮ
ಹ್ಮ್ ಲಿಂಗಂಗ ಶಕ ಹ್ಮ್ ಲಿಂಗ ಚಳಕತ ಕಡಿ ಕಡೆ ಎಂತಯಾ
ನಿಜೇ ಒನ್ ಮಾಡಮ್ಮಿ ಮಾಡ ಮಾಡ್ಬೇಕಗ್ತವ
ಏನ ಮಾಡ್ಬೇಕಲ್ಲ ಮತ್ತ ಇಲ್ಲಿ ಇರ್ಬೇಕಾದ್ರಿ ಎರಡ್ ವರ್ಷ ಇದು ನಾ ಮೂರ್ ವರ್ಷ
ಹ್ಮ್ ಹಾ
ನಂದ ಬಿ ಬಿಜಾಪುರ ಐತೆ ಏನ್ ಚೆಂದಿಲ್ಲ ಮೂರು ಮಂದ ಹ್ಮ್
ಹ
ಆಯ್ತ ಈಗ ಮನ್ ಕಡೆ ಬತ್ ಜ ಕೈಕಲ್ ಮುಕ ತುಕತ ನಾವ ವರ್ತಾ
ಹಾ
ಕೈಕ ಮುಖತ್ ಕೊಂದು ಹೊರ ಬರ್ತಾವ ಹಚಾಗತ್ತು ಹ್ಮ್
ಹಾ ಮನಗ್ ಬರ್ನ ಹಸ್ತಿನ್ಂತ ಅಂದ್ರ
ಹ್ಮ್ ಹ್ಮ್
ಇಲ್ಲಿ